ಹಲೋದ್ದೀರಾ ಕೇಳಿಸ್ತಾ ಇದಿಯಾ
ಕೇಳಸ್ತಿದೆ
ಹ ಹೇಳಿ
ಹ್ಮ್ ಏನ್ ಮಾಡ್ತವಿ
ಕುತ್ಕೊಂಡಿದಿವಿ
ಏನ ಸೌಂಡ್ ಮಾಡ್ತಿದ್ದೀರಾ ಕೆಲ್ಸ ಮಾಡ್ತಿದ್ದೀರಾ
ಇಲ್ಲ ಕುತ್ಕೊಂಡಿದ್ದೀನಿ
ಮತ್ತೇನು ಸೌಂಡ್
ಹಲೋ ಹಲೋ ಕೆಲಸತ ಇದೀಯಾ ಯವಾಗ ಆ ಇವಾಗ್ ಕೇಳಿಸ್ತಿದೆ ಆ ಹೇಳಿ ಹ ಏನ್ ಮಾಡ್ತಿದ್ದೀರಾ ನಾನು ಬೆಳ್ಳೂರು ಸ್ಕೂಲ್ ಕ್ಕೆ ಯೋಗ ಬೆಳ್ಳಳ್ಳ ಎಲ ಅಡುಗೆ ಮಾಡ್ಕೊಂಡಿದ್ದೀರಾ ನಿಮ್ಮ ಹಣೆಬರ ಮುಂದೆ ಹೇಳಿ
ಈ ಇಲ್ಲ ನೈಟಿಗೆ
ಹಾ ಏನ್ ಅಡುಗೆ
ನಾನ್ ವೆಜ್ ತಂದಿದರೆ ಮಾಡ್ತಾರೆ ಅನ್ಸುತ್ತೆ
ನನ್ ವೇಜ್ ಅಲಿ ಲ್ಲಿ ಏನೇನ್ ಮಾಡಕ್ ಬರುತ್ತೆ ನಿಮ್ಗೆ ಏನೇನ್ ಮಾಡ ಏನೇನ್ ಮಾಡ್ಬೇಕಂತ ಗೊತ್ತಾ
ನಮ್ಮ ಮನೇಲಿ ನಾನ್ ವೆಜ್ ಎಲ್ಲ ಏನೇನ್ ಮಾಡ್ತಾರ ಅಂದ್ರೆ ಇದು ಏನಪ್ಪಾ ಹ್ಮ ಟ್ರೈಮಾಡ್ತಾರೆ ಇವಾಗ
ಹಾ
ಸಾಂಬಾರ್ ಮಾಡ್ತಾರಷ್ಟೆ ಹ್ಮ್
ನಿಮ್ಮನೆಯಲ್ಲಿ ಮಾಡಿದ್ದೆ ಇವತ್ತು ಹಾ ಇವತ್ತು ಇಲ್ಲ ಇವತ್ತು ಇಲ್ಲ
ಹ್ಮ್ ಹ್ಮ್ ಓಕೆ
ಲ್ಲಿ ಏನೇನ್ ಮಾಡ್ಬಹುದು ಅಂದ್ರೆ ಬಿರಿಯಾನಿ ಮಾಡ್ಬಹುದು ಕ ಬಾತ್ ಮಾಡ್ಬೋದು ಆಮೇಲೆ ಫ್ರೈ ಮಾಡ್ಕೊಂಡು ತಿನ್ಬೋದು ಹ್ಮ ಫ್ರೈ ಮಾಡ್ಕೊಬೋದು ಕಳ್ಸ್ಬರು ಹಾ ಎಲ್ಲಾ ಮಾಡಬೇಕೂ ಅದರಲ್ಲಿ ಹ. ಮತ್ತೆ ನೈಟ್ ಏನ್ ಸಾಂಬರ್ ಮಾಡ್ತೀರಾ ನೈಟು ಅದೇ. ಹಾ ಹಾ ಹಾ ಏನಿರುತ್ತೆ ಹೋಳಿಗೆ ಸಾಂಬಾರ್ ಮಾಡೋದ್ರಲ್ಲಿ.
ಗೊತ್ತು ತಿನ್ನಕ್ಕೆ ಬಟ್ ಎಲ್ಲ
ಆದ್ರೆ ಏನಾದ್ರು ಸ್ಪೆಷಲ್ ಇದ್ರೆ ಹೋಳ್ಗೆ ಮಾಡಿ ಹೋಳ್ಗೆ ಸಾಂಬಾರ್ ಮಾಡ್ತಾರಲ್ವಾ. ಹಾ ಇಲ್ಲ ಆತರಾ ಮಾಡ್ಬೇಕು ಅನಸ್ತಲ್ವಾ ಮಾಡ್ಕೊಂಡ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹಿಂಗೆ.
ಮತ್ತೆ ಮತ್ತೆ ನಿಮ್ಮೂರ್ ಕಡೆ ಏನ್ ಬೆಳ್ಯೋದು ಅಕ್ಕಿ ಬೆಳಿತದೇ
ನಮ್ಮೂರ್ ಕಡೆ ರಾಗಿ ಬೆಳಿತಾರೆ. ಹೂವಾ ಎಲ್ಲಾ ಬೆಳಿತಾರೆ. ಹ್ಮ್ ಅಷ್ಟೇ. ನಿಮ್ಮೂರ್ ಕಡೆ.
ನಮ್ಮೂರ್ ಕಡಿ ಆ ಸೂರ್ಯಕಾಂತಿ ಹೂವು. ಹ ಹ ಸೂರ್ಯಕಾಂತಿನಾ ಅದು ಆಮೇಲೆ ಹಾ ಆಮೇಲೆ ಕಡ್ಲೆ ಹ್ಮ ಹ್ಮ ಆ ಆಮೇಲೆ ತೆಂಗಿನಕಾಯಿ ಎಲೆ
ಹ್ಮ್ ಹ್ಮ್ ಹ್ಮ್ ಹ್ಮ್
ಹಾ ಎಲ್ಲ ಬೆಳತಾರೆ ನಮ್ಮೂರ್ ಕಡೆ ಹತ್ತಿ ಅಕ್ಕಿನು ಬೆಳೀತಾರ ಏನ್ರಿ ಅತ್ತಿ ಅತ್ತಿ
ಹತ್ತಿ ಹತ್ತಿ ಹತ್ತಿ ಓಕೆ.
ಹೌದದು ಹೆಂಗಿರುತ್ತೆ ಗಿಡಗಳು ಅದು ಗಿಡಗಳು ದೊಡ್ಡ ದೊಡ್ಡದಾಗಿರುತ್ತೆ ಚಿಕ್ ಚಿಕ್ಕದೀರುತ್ತೆ ಇಲ್ಲಾ ಚಿಕ್ಕ ಚಿಕ್ಕದಾಗೆ ಇರುತ್ತೆ ಒಂಥರಾ
ಹಲೋ ಹಲೋ
ಹಲೋ.
ಹಲೋ ಕೆಳಸ್ತಿದೆಯಾ. ಹಾ ನನಗ್ ಕೇಳಿಸ್ತಿದೆ ನೀವೆಲ್ಲ ಹೊರಗಡೆ ಇದೀರಾ ಅನ್ಸುತ್ತೆ. ಇಲ್ಲ ಮನೇಲಿ
ಯಾರ್ ಮನೇಲಿ.
ಮನೆಲ್ಲೇ ಇದ್ದೀವಿ. ಅಂದ್ರೆ ಸೌಂಡೂ ಏನೋ ಸೌಂಡ್ ಇದೆ ಫ್ಯಾನ್ ಸೌಂಡ್ ಗಾಳಿ ಸೌಂಡ್.
ಹ್ಮ್ ಬರ್ಬ
ಹ ಮತ್ತೆ ಅದು ಹತ್ತಿ ಗಿಡ ಯಾವ ತರಾ ಬೆಳೆಯುತ್ತೆ ಅಂದ್ರೆ ಒಂಥರಾ ಹತ್ತಿ ಗಿಡಾ ಹಂ ಅದು ಯಾವ್ ತರ ಇ ಇದು ರೋಸ್ ಗಿಡಾ ಇರುತ್ ಅಲ್ವಾ
ಹ್ಮ್ ಹ್ಮ್ ಹ್ಮ್
ಆತರಾ ಇರುತ್ತೆ ಆದ್ರೆ ರೋಸ್ ದೊಡ್ಡ ಇಲ್ಲ ತುಂಬಾ ದೊಡ್ಡು ಅದು ಅದು ಅ ಇಲ್ಲಾ ಅವ ಸೈಜ್ ದೊಡ್ಡದ್ ಇರ್ತಾವೆ. ಇವು ಅಷ್ಟ ದೊಡ್ಡ ಉದ್ದ ಇರಲ್ಲ ಆ ಗಿಡ
ಹ್ಮ್
ಹಾ ನಮ್ಮ್ ಕೈ ಅಷ್ಟು ಇರುತ್ತೆ ಹ್ಮ್ ಹ್ಮ್ ಹಾ ಒಂದು ಗಿಡದಲ್ಲಿ ಒಂದು ಗಿಡದಲ್ಲಿ ಹತ್ತಿ ಜಾಸ್ತಿನೆ ಅದೇ ನಿಮ್ದು ಇದ್ದೀಯ ಹತ್ತಿ ನಾವು ಹಾಕಲ್ಲ ಹತ್ತಿ
ಹ್ಮ್ ಹ್ಮ್
ಬೆಳಿಗ್ಗೆ ಏನ್ ಊಟ ಮಾಡಿದ್ರಿ ಬೆಳಿಗ್ಗೆ ಏನು ಮಾಡಿಲ್ಲ ನೀವು ನಾವು ಬೆಳಗ್ಗೆ ಹ್ಮ್
ಮಧ್ಯಾಹ್ನನು ಪುಳಿಯೋಗರೆ
ಇವಾಗ ಸಾಂಬಾರ್ ಅನ್ನ ಸಾಂಬಾರ್
ಹಾ ಓಕೆ
ಮನೇಲೆ ಎಲ್ಲಾರೂ ಅರಾಮಿದಾರ ಹಾ ಮನೇಲೆಲ್ಲ ಅರಾಮಿದಾರೆ ಅಮ್ಮ
ಇಲ್ಲ ಮನೆಯಲ್ಲೇ ಇರ್ತಾರ ಅವ್ರೇ ಏನಿಲ್ಲ
ಮತ್ತೆ ನಮ್ದು ರೇಷ್ಮೆ ಅಯ್ತೆ ಹಾ ಹಾ
ಹ್ಮ್
ಅಷ್ಟ ಆಗ್ಬಿಟ್ರ ಏನಿಲ್ಲಾ ನಿಮ್ಮ ಅಪ್ಪ ಏನ್ ಕೆಲ್ಸಕ್ಕೆ ಹೋಗ್ತಾರೆ ನಮ್ಮ ಅಪ್ಪ ಅದೇ
ಹಾ ಹಾ ನಿಮ್ಮ್ ಮಮ್ಮಿ
ನೀಮ್ಮ್ ಮನೇಲಿ
ಹ್ಮ್ ಹ್ಮ್
ಏನಾದ್ರೂ ಕಥೆ ಗೊತ್ತಿದಿಯಾ ಹಾ ಹೇಳ್ತಿದೇ ಅಲ್ವಾ
ಮತ್ತೆ ಒಂದುಸತಿ ಕಾಲ್ ಮಾಡಿದಾಗ ಹೇಳ್ತೀನಿ ಆ ಕಥೇನ ಇವಾಗ ಏನಾದ್ರು ಮಾತಾಡನಾ
ಹ್ಮ್ ಅದು ಒಂದು ಹತ್ತು ನಿಮಿಷ ಮಾತಾಡ್ಬೋದು ಆ ಕಥೆ ಅದಕ್ಕೆ
ಗೆಳತಿಯರ ಜೊತೆ ಹೋಗಿದಲ್ಲ ಹೊರದಗಿತ್ತು ವಾತಾವರಣ
ಮತ್ತ್ ಚೆನ್ನಾಗಿತ್ತು
ಹಲೋ
ಹಲೋ ಹಾ ಹೇಳಿ
ಕೇಳಿ
ಕೇಳಿಸ್ತಾ ನಾನ ಏನ್ ಹೇಳಿದೆ ಅಂತ ಹಾ ಕೇಳಿಸ್ ಏನ್ ಹಳ್ತರು
ನಮ್ ಬನ್ನಿ ಎ ಎಡ್ ತರ ಕೇಳ್ತಾದೆ ಆತರ ಆಗ್ತಾ ಇದೆ ಇದು ಏನು ಎರಡು ಎರಡು ತರ ಕೇಳತ ಇದೆ ನನಗೂ ಕೇಳಿಸ್ತಿದೆ ಫಸ್ಟ್ ಇಂದಾನು ಹಾಗಗೆ ಮಾತಾಡ್ತೀನಿ ಹಾ ಹ ನಿಮ್ಗೆ ಏನ್ ಹೇಳ ಹೇಳಿಲ್ಲ ನಿಮ್ಗೆಳತಿಯಾರ ಜೊತೆ ಹೋಗಿಸಲ್ವಾ ಪ್ರವಾಸಚೆ ಹೇಗಿತ್ತು ಅಲ್ಲೇ ವಾತಾವರಣ ಗಾಳಿ ಹ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ನಾ ಯಾವ್ಯಾವ ಪ್ಲಸ್ಗೆ ಹೋಗಿದ್ರಿ
ಹ್ಮ್ ಹ್ಮ ಚಿಕ್ಕಮಂಗ್ಗಳೂರು ಮತ್ತೆ ದಾಂಡೇಲಿ ಮಂತ್ರಾಲಯ ಉಡುಪಿ ಹ್ಮ್ ಮೈಸೂರು ಹೋಗಿದ್ವಿ ಇಷ್ಟ ಹೋಗಿದ್ವಿ ಕುಟೇರಾ ರೆಸಾರ್ಟು ನ್ಯೂಯರ್ಗೆ
ಹಾ ನಾವು ಮುಂದ ಅತ್ತೆ ಹಾ ಸ್ಕೂಲ್ ಕಾಲೇಜಲ್ಲಿ ಆಚರಿಸಿದ್ವಿ
ಹ್ಮ್
ನಾವು ನೀ ಹೇಳ
ಹ್ಮ್ ಮತ್ತೆ ಕೇಳ್ತಾ ಇ್ತ ಅದ ಏನಂತ ಗೊತ್ತಾಗ್ತಿಲ್ಲ ಅಂದ್ರೆ ಬ್ಯಾಕ್ ಗ್ರೌಂಡ ಜಾಸ್ತಿ ಕೇಳಡಿಸಸ್ತಿದೆ ನಿಮ್ ಮಾತಿಗಿಂತ ಏನ ಇದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ಏನಾದ್ರೂ ಕೆಲ್ಸ ನಡೀತಿದ್ಯಾ
ಇಲ್ಲ ಅದ್ರಲ್ಲಿ ಆಪಲ್ಲಿ ಆ ಕಾಲಲ್ಲಿ ಕೆಳಿಸ್ತಾ ಇರೋದತರ
ಹ ಹ ಹೋಗ್ಲಿ ಬಿಡಿ ಆಯ್ತು ಪರವಾಗಿಲ್ಲ